ಏನು ಇಲ್ಲ ಹಂಗೆ ಕೂತಿದ್ದೆ ನೀವೇನ್ ಮಾಡ್ತಾ ಇದೀಯಾ?
ನಾನು ಇವತ್ತ ತಾರಸಮ್ಯಕ್ ಬಂದು ಕೂತಿದ್ದೆ.
ತಾರ್ಸಿಮಿಕ ಕಾಯಾಕೇ ಮಾಡಕ್ ಮನೇಲಿ ಕೆಲಸಾ ಇರ್ಲಿಲ್ವಾ?
ಮಾಡಕ್ ಮನೇಲಿ ಇಸೋತ್ನಾಗ ಏನು ಕೆಲಸಾ ಇರಲ್ಲ?
ಅದಕ್ಕೆ ಮಾತಾಡ್ತಿದೀಯಹ ಹು ಆಫೀಸ್ ಮತ್ತೆ ಬೇರೆದೇ ಏನ್ ಊಟ? ಊಟ ನಮ್ಮ ಮನೇಲಿ ಚಿಕನ್ ಮಾಡಿದ್ದೀವಿ ಹು ಓ ನಿಮಗೆ ನಿಮ್ಮ ಮನೇಲಿ ಉಪ್ಪು ಸಾಂಬಾರು ಉಪ್ಪು ಸಾಂಬಾರು ಗೋದಿ ಮಾಡಿದ್ದ ಹೂ ಉಪ್ಪು ಸಾಂಬಾರು ಖಾರ ಅನ್ನ ಎಲ್ಲ ಸೂಪರ್ ಆಗಿತ್ತು. ಹೂ ಬರ್ಸಿದ್ರಾ ಓ ಬ್ಯಾಟಿಂಗ್ ಬಾರಸಿದ್ವಿ.
ಓ ಹಂಗಾದ ಇವಾಗ ಹೋಗಿ ಗುದ್ಲಿತಕ್ಕ ಆಗಿಬೇಕಾ?
ನೀನೇ ಅಗಿ ಹೋಗಿ. ಓ ಎಕ್ಕ ಮಾಡ್ಕ ಏನು ಕೆಲಸಾ ಇಲ್ಲ ಕೆಲಸಾ ಇತ್ತ? ತ್ತು ಬಿಟ್ಟೆ ಹೋಲಿತಾ ಇದ್ದೇ ನಾನು ಬಿಟ್ಟೆಹೊಲಿಯೋದ ಬಿಟ್ಟ ಬಟ್ ಬಂದ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಣ್ಣವರ ಏನ್ ಹೇಳಿದ್ರು ನಮ್ಮ ಅಣ್ಣವರ ನೀವ್ ಹೇಳಿದ್ರ ಅಂತಲ್ಲ ಅನ್ನುಗದೇನೋ ಬಾರಿ ಕೊಬ್ಬು ಅನ್ಕೊಂಡು ಹಂಗಂದ್ರ ಅಂತಲ್ಲಾ ಅಂತಂದೆ. ಅದಕ್ಕೆ ನಾನ್ ನೊಂದ ಮಂದೇ ಇಲ್ಲ ಇಪ್ಪತ್ತೇ ಸೆಕೆಂಡ್ ನಾನ್ ಮಾತಾಡಿರೋದು ಸುಳ್ಳು ಹೇಳದಲ್ಲ ಅವಳು ನೀನ್ ಹತ್ರ ಅಂದಲ್ಲ?
ಹೂ
ಅದಕ್ಕೆ ಈಗ ಹೋಗಿ ಇನ್ವಿಟೇಶನ್ ಕೊಟ್ಬಿಟ್ಟು ಬಂದು ನಂಗೆ ಸುಸ್ತ ಆಗದ. ಈಗ್ ಸ್ನಾನ ಮಾಡ್ತವ್ನಿ ನನ್ ಮಾತಾಡಕ್ ಆಯ್ತಿಲ್ಲ ಅಂತಂದಬಿಟ್ಟ ಕಟ್ ಮಾಡ್ದ ಹ್ಮ ನ ನಿ ಮೂವತ್ ಸೂರು ಬುದ್ದಿ ಇಲ್ವಾ ನಾನನ್. ನೀನೇನ್ ಹೇಳಿದ್ದೆ
ನಾನು ನಿನ್ನ ಬಯ್ತಾ ಇರೋದು ಅವನು ನಿನ್ನೆ ಬಯ್ತಾ ಇರೋದು ಅಂತ.
ಅದ್ನೇ ನಾನು ನಾನುನ್ನ ಹತ್ರ ಅದ್ನಿ ಕೇಳಿದ್ದು. ಅಲ್ಲಂದಂತೂ ನಿನ್ನಯರ್ತೇವನ ಅಂತ ನಾನನ್ ಹೇಳಿದ್ದ. ಹ ನೀನ್ ಅದನೇ ತಾನೇ ಹೇಳಿದ್ದು. ಎತ್ಕೊಂಡ್ ಮಾತಾಡು. ನಾನು ಹೇಳಿಲ್ಲ ನಾನು ಅಣ್ಣಂಗೆ ಹೇಳ್ದೆ ಗೊತ್ತಾ.
ನಾ ಅವನ್ ರಾಷ್ಟ್ರಲ್ಲೇ ಕಟ್ ಮಾಡಿದ್ದು ನಮ್ಮ ಮಮ್ಮಿ ನಾನು ಮಾತ್ರ.
ಬೈತಾ ಇದ್ದಿದ್ದು ಹ್ಮ ಏ ಏನೇನ್ ಮಾತಾ ಹೆಂಗ ಮಾಡತದ ನಮ್ಮ ಅಕ್ಕ ಅವರು ಹ್ಮ. ಹ್ಮ್
ಸರಿ ಇನ್ನೇನು
ಏನಿಲ್ಲ ಅದಕ್ಕ ನಾಳೆ ಬಾ ಮೈಸೂರ್ಗೆ ಹೋಗೋದ ಅಂದೆ ಬಿಸಿನಾನ ಅಂದ. ನಂಜು ಗುಡ್ಗ ಬತ್ತೀನಿ ಅಂದೆ ನಂಜನ್ ಗುಡ್ಲಿ ಚೆನ್ನಾಗಿಲ್ಲ ಅಂದ ಆಯ್ತು ಬಿಡು ಅನ್ಬಿಟ್ ಕಟ್. ಮಾಡ್ದ ಕಟ್ ಮಾಡ್ದ ಅವನೆ.
ಹ್ಮ್ ಅಮೌಂಟ್ ಕಳ್ಸು ನಾನು ತಕೋತೀನಿ.
ನಿನ್ನೆ ಕೇಳ್ಕು ನಾಳಕ್ಕೆ.
ನಾನ್ ಮಾಡ್ದಕ್ ತನ್ ಕೊಡ್ಬೇಕಿತ್ತು.
ಹಾ ಕಾಯ ಕೂತಿರ್ತೀನಿ ಎದ್ದು. ನಾನು ಕೇಳಿದೆ ತಾನೇ ಎಲ್ಲ ಕೊಡು ಕೊಡು ಕೊಡು. ಅಯ್ಯ ನಿನ್ ಕೇಳ್ದಕ್ಷಣ ಇಪ್ಪತ್ ಟೈಮ್ ಫೋನ್ ಕೈಲೆ ಹಿಡ್ದಿರ್ತಿದಿ. ನಿನ್ ಕೇಳಿದಷ್ಟು ಕೊಟ್ಬಿಡ್ತಾರೆ.
ಹಂಗಲ್ಲ ಅವನ್ ಮಾಡ್ದಾಗ ಅವು ಏನ್ ಹೇಳು ಅಂತ ಹೇಳಿತು ರಾವಣ.
ಅನ್ನೋವ್ರಲ್ಲಾ ಇದ್ರು ಅದಕ್ಕೆ ಕೇಳ್ತಿಲ್ಲ. ಹ್ಮ್ ಆಮೇಲೆ. ಯಾರ ಇದ್ರೆ ಏನು ದುಡ್ ಕಳ್ಸತ್ ನಾನು ಅವ್ರಗ ಹೆಂಗ್ ಗೊತ್ತಿತ್ತು ಅಂತನ ಬೇಕಿದ್ರೆ ಅವನು. ಅಂದಾಗ್ ನೋಡಿಕೊಳ್ಳುವುದು. ಓ ನಿ ಅಂದ್ಮೇಲೆ ಏನ್ ನೋಡ್ಕತಿಯ ಅಲ್ಲಿ. ದೇಶ ಉದ್ದಾರ. ಅಯ್ಯೋ ಫಸ್ಟ್ ನೀನ ಉದ್ಧಾರ ಆಗು ಆಮೇಲೆ ದೇಶ ಉದ್ಧಾರ ಆಯ್ತದ.
ಆಯ್ತು ಬಿಡು ಉದ್ದಾರ ಆಗ್ಲಿ.
ಇನ್ನೇನು ಹೇಳಬೇಕು ನೀನೆ
ನೀವ ಹೇಳಿ ನಾವು ಕೇಳ್ತೀವಿ.
ಅದೇನ ನೀವ ಹೇಳಪ್ಪ ಕೇಳ ಕಥೆ ಹೇಳೋದು ಯಾವ್ದಾರ.
ಹ್ಮ್ ಕತನ ಒಂದು ಊರ್ಲಿ. ಒಬ್ಬ ಕಾಳಿ ಅಂತ ಇದ್ಲು.
ಮಾತಾಡಿ.
ಅಲೋ ಇದ್ದಿರಾ ಸತ್ತ ಹೋದ್ರ.
ಏನ್ ನಿನ್ನತರ ಸತ್ತೋಗಿಲ್ಲ ಕಣೋ ಅಂತ ಹೇಳು.
ಹೇ ಬದುಕಿರತ್ಕ ಮಾತಾಡ್ತರೋದು ನಾನು.
ಹು ಹು ಹೌದ ಊಟ ಮಾಡದ್ರ. ಚಿಕನ್.
ಹೈ ಅವಾಗಲೆ ಉಪ್ಪೆಸರು ಅಂದ್ರಲ್ಲ.
ಉಪ್ಪು ಸಾಂಬಾರ್ ನಮ್ಗೆ ಚಿಕನ್ ಸಾಂಬಾರ್ ಇದ್ದಂಗೆ.
ಓ ಆ ತರ.
ಹ್ಮ ಏನಿವತ್ತು ಭಾನುವಾರ ಎಲ್ಲಿಗು ಹೋಗಿಲ್ವಾ. ಎಲ್ಗೂ ಹೋಗಿಲ್ಲಾನ ಮನೇಲೆ ಇದ್ದೇ. ಹಾ ಆಗತಿರ್ಲಿಲ್ಲ. ಬಂದು ಆ ಕೊಡ್ಲಿ ಎಂತ ಕಾಯ್ತಿದೆ ನಿನ್ದು.
ಓ ಹಂಗೆ ನೆಕ್ಸ್ಟ್ ಟೈಮ್ ಭಾನುವಾರ ಬತದಲ್ಲ ಅವಾಗ ಬರ್ತನ್ ಬಿಡಿ.
ಬಂದ್ ಹಾಕಕೊಡು ಬಾ.
ಹ್ಮ್ ಹಾಕ್ ಕೊಡ್ತನಿ ನೀವು ಕುತ್ಕೊಂಡು ಕಿಳಿ.
ಅಲ್ಲ ಎನ್ ಕೀಲಕ ಸೆತ್ತಿದ್ದಅಲ್ಲಿ.
ಈ ಇದ್ರ ಕೆಳಿ.
ಕತ್ಕೊಳೆ ಬಾದ್ಮ್.
ಅದಿಕ ನಿಮ್ಮ ಮನೆಯಲ್ಲಿ ನಂಗ ಕಿತ್ಕೊಡಕ್ ನಂಗೇನ.
ನೀ ತಾನೆ ಅದಿತ ಇದಿದ್ದ ಅಂದ್ದವ ಅದಕ್ಕೆ ಹೇಳ್ದೆ.
ಹ್ಮ್ ಆಯ್ತದ ಏನ್ ಸಮಾಚಾರ ಹೇಳಿ.
ಹೊಲ್ದಿಲ್ಲ ನಾಳೆ ಹೊಲಿ ಬೆಕ್ಕು.
ಹ್ಮ್ ಯಾರ್
ನಂದು ನಮ್ಮ ಅವ್ವುದು ನಮ್ಮ ಚಿಕ್ಕಿದು. ಅಷ್ಟೇ.
ಷ್ಟೆ
ಹ್ಮ್ ಅಷ್ಟೇ ಮೂರೇ ಬ್ಲೌಸ್ ಇರವು. ನಮ್ಮ ಅಮ್ಮಂದೊಂದು ಕೊಟ್ಟಿಲ್ಲ ನಮ್ಮ ಅಮ್ಮಂದೋಂದು ಅದ ಅದೊಂದು ವಲ್ದ್ ಬಿಡ್ತೀನಿ ಅಷ್ಟೇ. ನಾಕೆ ಇರವು. ಹ್ಮ ನಮ್ಮ ಹೊಸ ನಮ್ಮ್ ಊರು ನಮ್ಮ್ ಅತ್ತೆ ಅವರದು ಒ ಪ್ಲೇನ್ ಬ್ಲೌಸ್ ಐತೆ ನಮ್ಮ ಅಮ್ಮಂದು ಒಂದು ಪ್ಲೇನ್ ಬ್ಲೌಸ್ ಹೈತೆ.
ಹ್ಮ್ ಹ್ಮ್
ಹ್ಮ್ ಓಡ್ ಹೊರಟೋಯ್ತೀನಿ.
ಹ್ಮ್ ಓಡ ಒಂಟೊಗಿ. ಅಯ್ಯೋ ನಮ್ದು ಒಂದೊರೆಡ ಬ್ಲೌಸ್ ಇದ್ದು ನಿಮ್ಗೆ ಕೊಡ್ಬೇಕು ಅಂತಿದ್ದೊ ಅಯ ನಿಮ್ ಓಡ ಉಂಟೈತ್ನಿ ಅಂದ್ ಲ್ಲ
ಹೊಲಿಯಕ್ಕೆ ಆಗಲ್ಲ ನಂಗೆ ಬೇರರ್ಗೆ ಯಾರ್ಗಾರ್ ಕೊಟ್ಕೊ ಹೊಲಸ್ಕಳಿ.
ಹ್ಮ ಕೊಡಮ್ ಕೊಡ ಚೆನ್ನಾಗ್ ಹೊಲಿತರ ಅಂತ ಹೇಳ್ತಾ ಇದ್ರು ನಿಮ್
ನಾ ಚೆನ್ನಾಗ ವಲಿಯಲ್ಲ ಕಪ್ಪ ನಮಗ್ ಮಾತ್ ನಾ ಚೆನ್ನಾಗ್ ವಲ್ಕೊಳೋದು ನೀವು ಮಾತಾಡೋದ್ ನೋಡುದ್ರೆ ಗೊತ್ತಾಗ್ತೈತೆ ನೀವು ಚೆನ್ನಾಗಿ ಒಲಿಯಲ್ಲ ಅಂತ. ಅದಕ್ಕೆ ಬೇರೆಯವರ್ ಕೈಲಿ ಕೊಟ್ಟು ಹೊಲ್ಸ್ಕಳಿ ಅಂತಂದಿತ್ತು.
ವಲಸ್ಕೊಳವ ಹೊಲ್ಸಕಳ
ಯಾವ ಯಾವ ಬ್ಲೌಸ್ ಡಿಸೈನ್ ಹೊಲ್ದಿದ್ದೀರಾ. ನಮಗೆ ಇಷ್ಟ ಬಂದದ್ದು ಹೊಲ್ಕತೀನಿ. ಅದಲ್ಲ ನಿಮಗೆ ಹೇಳಕ್ಕಾಯ್ತದ. ಹ್ಮ ಎಲ್ಲಾರು ಬಿಟ್ಕೊಂಡ್ ವಲಕಳದು.
ಹ್ಮ ವಾಲ್ಕಳಿ. ಇನ್ನೆನ್ ಹೇಳಿ ಏನ್ ಸಮಚಾರ.
ನೀನು ಹೇಳು ಕತೆ ಹೇಳ್ತೀನಿ ಕೇಳು. ನಮ್ಮ್ ಊದಲಿ ನಮ್ಮ್ ಮನೆಲಿ. ಒಂದು ಕರಿ ಹುಳಿ ಎಂತದ ಬಾರ್ ರಿ ಬಿಲ್ಡಪ್ ಕೊಡುತ್ತಾ ಭಾರಿ ಕೊಬ್ಬಡುತ್ತಾ. ಅವಳ್ ಓವರ್ ಬಿಲ್ಡಪ್ಪ ಕೇಳಿ ಕೇಳಿ ಕೇಳಿ. ಮನಲಿ ಇದಾವ್ರ ಎಲ್ಲಾ ಶಾಕ್ಾಗ ಬಯತದೆ ಸುಮ್ನೆ ಏನೋ ಒಂದ್ ಮಾಡ್ಬಿಡೋದು ಕೆಲ್ಸನ ನಾ ಮಾಡ್ದ ನಾನ್ ಮಾಡ್ದ ಅದೇ ನಾ ಮಾಡ್್ದ ಅಂತ ಅನ್ನೋದು ಇನ್ನಾರ ಒಂದ್ ಹೇಳ್ಬಿಡೋದು ಅದ್ನ ಹನ್ ಮಾಡ್ದ ಇದ್ನ್ನ ಹಾನ್ ಮಾಡ್ದ ಅಂತ ಬಿಲ್ಡಪ್ ಉಟ್ಕಳೋದು
ಹ ವಸಿಮೆತ್ ತಗ ಮಾತಾಡಿ
ನನ್ಗೆ ಹಿಂಗೆ ಮಾತಡಕ್ ಬರದು ಮೆರ್ತಿಗೆ ಬೇರೆ ಏನ್ ಮಾತಾಡೋದು
ಆ ನಿಮ್ಮ ಅಂದ್ರಲ್ಲ ಎಣ್ಣೆನಾರ ಕೇಳಕ್ ಹಾರ್ಟ್ ಅಟ್ಯಾಕ್ ಆಗೋದು
ಅಯ್ಯವಪ್ಪಾ ಇನ್ ಯಕ ಅದಕ್ಕೆ ಅದಕ್ಕ ಕರಿಗುಳಿ ಅಂತ ಹೆಸರಿ ಇಟ್ಟರ ಅವರು
ಹಂಗೆ ನಮ್ಮಂದ ಒಂದ ತಾಳಿ ಕಂಬ ಅಂತದ
ಕಮ್ಮ ಬತ ಕ ಭಾಗಲವೆ
ಗರಬಳ್ದೋರಂಗಿರುತ್ತ
ನಮ್ ಕರಿ ಗುಳಿದ ಅಷ್ಟೇ ಗುಳಿ ತರಾನೇ ತಿನ್ನ ಏನಾದಾರೂ
ಅಯ್ಯೋ ಕಾಲ
ತಿನ್ನಕ್್ದೇ ಹದ್ರರು ತಿಂತೀನಿ ತಿಂತೀನಿ ಮತ್ತೆ ಬಿಲ್ಟ ಕೊಡದು ಎಷ್ಟೇ ಆಬಿಟ್ರು ಏನಾದರು ಒಚೂ ತ ಇತು ಒಂದ್ ಸಾಕ ಊಟನೇ ಮಾಡೋದಿಲ್ಲ ಏನ್ ಬಿಸಿ ಬಿಸಿಗೆ ಇರ್ಬೇಕಂತ ಆ ರಾಗಿಿ ರೊಟ್ಟಿ ಎಏನು ಚಿಕ್ಕರು ಸಾಕು ಅಂದ ಮಾಡ್ಕ ತಿನ್ನೋದು ಇತ್ತಂದ ಮಾಡ್ಕ ತಿನ್ನೋದು ಒ ಕಡೆ ಎಲ್ಲ ಏನು ಏನು ಅ ಹೋಗದಬಾ ಅನ್ನೋದಿಲ್ಲ ನಂಗ್ ಅತ್ ತಿನ್ಬೇಕು ನಂಗ್ ಇತ್ ತಿನ್ಬೇಕು ಅನ್ನೋದು ಅಯ್ಯ ತಿನ್ನದ ಚಂದ ಇಲ್ಲಿ ಒಂದ್ರ ಕಾಸ್ನ ಉಳಸ್ಕಳಮ್ಮ ಅನ್ನದೇ ಇಲ್ಲ ಎಸತ್ರಲ್ಲ ಚನ್ನದ್ರಲ್ಲ ಇಷ್ಟ ಎ ಕಾಸನ ಉಳ್ಸ ಬುದ್ಧಿನೇ ಕಲ್ತಿಲ್ಲ ಬರೀ ತಿನ್ನೋದೇ ಕೆಲ್ಸ ಬರರಿ
ಉಲ್ಸಕ್ಯಾಕೆ ದುಡಿಬೇಕು
ಏ ದುಡ್ದ ಏನ್ ಈಗ ಏನ್ ಕೆಲ್ಸ ಮಾಡಿ ದುಡ್್ದ ಸಂಬಳ ತರಕ್ ಹಯ್ತಿದ ತಿನ್ನಾಕ ಚೆಂದಾಗಿ ಕೊಟ್ಟ ಕಾಸಲು ಮಡಿಕಲ್ದ ಅಮ್ಮ ತರದ ತಿಂದ್ರ ಇನ್ನೆಲ್ಲ ಇದ್ದು ಕಾಸು
ಅವಯ ದಪ್ಪ ಐತ್ನ ಅಯ್ಯ ತಿನ್ಬೇಕು ಇದ ಇದ್ದಾಗ ತಿನ್ಬೇಕು
ಚೆನ್ನಾಗಿರ್ಬ ಹ್ಮ್ ನಿಮಷ್ಟು ಬುದ್ಧಿ ಇಲ್ಲ ಅಸ ಅವ್ರಿಗೆ ಹ
ನೀವು ಫುಲ್ ಎಜುಕೇಟೆಡ್ ಅನ್ಸುತ್ತ ಅವರು ಅನ್ ಎಜುಕೇಟೆಡ್ ಅನ್ಸುತ್ತ
ಹ್ಮ್ ಕಾಲಡಬೇಕು ಅನ್ಸುತ್ತಾ ಹೊಟ ಇಪ್ಪತ್ತಾಂಗಲ್ಲಡಿಗೆ ಬೆಟ
ಅವಾಗ ವಿಚಾರ್ಸ್ಕಣ
ಹ ೇನು ಹ್ಮ್
ಹ ಏನ್ ಮಾಡ್ತಿದಿ್ರ ಹ್ಮ
ಇನ್ನ ಮೇಳ
ಎಂಟು
ಒಂಬತ್ತು ಅದ್ ನೀನ ಅಂದ ನನ್ಗೆ ಗೊತ್ತು
ಯಾರ ಹೇಳ್ದರು ಅವ್ರೇ ಒಂಬತ್ತು
ಅದ್ಯಾರಂತ ನಂ ಗೊತ್ತಿಲ್ಲ ನೀನೇ ಇರ್ಬೇಕನ್ಸುತ್ತೆ
ಹ್ಮ್ ಯಾ